ಹಲೋ ಹಲೋ ಕಿರಣ ಆರಾಮದಿಯಾ ಹ್ಮ್
ಹ ಹಾ ಆರಾಮ ನಿ ಚೆನ್ನಾಗಿದಯಾ
ಹ್ಮ್ ನಾನು ಚೆನ್ನಾಗಿದ್ದೇನೆ ನೋಡಿ
ಹಾ ಬಾರು ಯಾವಾಗ ಹಾಗ್ರೆ ಬೆಂಗ್ಗಳೂರಿಗೆ ಬಾ
ನೀ ಈಗ ಬೆಂಗ್ಗಳೂರಲ್ಲ ಇದೀಯಾ
ಹೌದು
ಏ ನಾನು ಇಲ್ಲೇ ಮೈಸೂರಲ್ಲಿದ್ದೆ
ಮತ್ತಿನ್ನೇನು ಬಂದ್ಬಿಡೋ
ಹೌದೌದು ಅಂದ್ರೆ ಎಷ್ ಷ್ಟ ನೂರ್ ಕಿಲೋಮೀಟರ್ ಆಗುತ್ತಲ್ಲ ನಾನ ಅದ್ನೋಡೇ ಇಲ್ಲ ಈ ಕಡೆ
ಹಾ ನೂರ್ ಕಿಲೋಮೀಟರ್ ಆಗುತ್ತೆ ಬಂದ್ಬಿಡು ಅಲ್ಲೇ ಸಿಎಂ ಲೇಔಟು ಬೆಂಗ್ಳೂರಲ್ಲಿ ಅಲ್ಲೇ ಇರೋದು ನಮ್ದು
ಹುಂ ಸಿಎಂ ಲೇಔಟ್ ಅಂದ್ರೆ ಹೌದಾ ಆಯ್ತಾಯ್ತು ಆಯ್ತಾಯ್ತು ಯಾವಾಗಾರ ಬಂದಾಗ ಪೋ ಕಾಲ್ ಮಾಡ್ತೇನೆ ಅಲ್ಲಿ
ಹಾ ಮೆಜೆಸ್ಟಿಕ್ಕೀಗ್ ಬಾರೋ ಮಜೆಸ್ ಬಂದ ನಾನು ಬಂದು ಪಿಕಪ್ ಮಾಡ್ಕೊಂತೀನಿ
ಹೌದೌದು ಬರ್ತೇನಿ ಬರ್ತೇನಿ ಮತ್ತೆ ಎಷ್ಟ್ ದಿನ ಆಯ್ತು ಹ
ಏನ್ ಮಾಡಕ್ಕ ಆಗಲ್ಲ ಕೆಲ್ಸಗಳು ಬಿಸಿ ಇದ್ದೆ ರಾಜುಗೌಡ
ಹೌದೌದು ಅಂದ್ರೆ ಕಾರ್ಯಗಳು ಬಾಳ
ಹೌದು ತುಂಬಾ ತುಂಬಾ ಕಾಯಿಗಳು ಅವುಗಳನ್ನು ತುಂಬಾ ಪರಿಪೂರ್ಣಗೊಳಿಸಲೇ ಆಗುತ್ತಿಲ್ಲ
ಹೌದೌದು ಹೌದಾ ಹ್ಮ್ ಹ್ಮ್ ಮತ್ತೆ ಏನು ಈಗ ನೀ ಏನು ಓದ್ತಾ ಇದೀಯಾ ಕಿರಣ
ನಾನು ಇವಾಗ ಅಗ್ರಿಕಲ್ಚರ್ ಓದ್ತಾ ಇದೀನೀ
ಅಂದ್ರೆ ಕೃಷಿ ಕೃಷಿ ಇನ್ನು ಕೃಷಿ ವಿದ್ಯಾಲಯ ಎಲ್ಲಿ ಏನು ಯಾವ ಕಾಲೇಜು ಅಂದ್ರ ಸರ್ಕ ಸರ್ಕಾರದ್ದೇ ಅಲ್ವಾ ಅದು ಅಂದ್ರೆ ನೀನು ಸರ್ಕಾರದಿಂದ ಸೀಟ್ ಸಿಕ್ಕಿದೆ ಏನ್ ಹೆಂಗ ಹ ಹಾ ಅದೇ ಈಗ ಎನ್ ಆರ್ ಐ ಅಂತ ಮಾಡ್ತಾ ಇದಾರೆ ಅಂದ್ರೆ ರೊಕ್ಕ ಕೊಟ್ಟು ಹ ಅದೇ ಅದೇ ಅದೇ ಹಂಗಲ್ಲ ಕೇಳ್ತಾ ಇದ್ದ ನಿಂಗೆ ಎನ್ ಆರ್ ಐ ದವರು ಇದ್ದಾರಾ ಅಂದ್ರೆ ರಕ ಕೊಟ್ಟ ಬಂದವ್ರ ಇದಾರಾ ಅಂತ ಕೇಳ್ತಾ ಇದೆ ಅಷ್ಟೇ ಅಂದ್ರೆ ಅಲ್ಲಿ ಸಿ ಹೊರದೇಶದಿಂದ ಯಾರಾದ್ರೂ ಶಾಲಿ ಕಲಿಯೋದಕ್ಕೆ ಬರ್ತಾರ
ಹೊರ ದೇಶದಿಂದ ತುಂಬಾ ಬರ್ತ ತಾರೆ ತುಂಬಾ ಮಂದಿ ಬರ್
ಹಾ ಹಾ ಹೌದಾ ಅಂದ್ರೆ ನಿ ನಿಮ್ಮ ನಿಮ್ಮ ಕ್ಲೆ ಇದು ಕ್ಲೇ ಅಂದ್ರೆ ನಿಮ್ಮ ಶಿಕ್ಷಣ ಕೊಠಡಿಯಲ್ಲಿ ಅವರಿದಾರಾ ಇದ್ದಾರ ಅವರು ಹೌದೌದು ಅಂದ್ರೆ ಮತ್ತೆ.
ಹೇಳಬೇಕು ರಾಜೇಗೌಡ.
ಹೆಂಗೆ ನಿಂದ ಹೆಂಗಿದೆ. ಮನೇಲೆಲ್ಲಾ ಆರಾಮ. ಾರೆ ಎಲ್ಲಾ ಚಂದ ಇದಾರೆ ಎಲ್ರೂ ಚೆನ್ನಾಗಿದ್ದಾರೆ. ನೀನ್ ನೀನ್ ಹೆಂಗಿದೀಯಾ ನಿಮ್ಮ ಅಣ್ಣ ಚೆನ್ನಾಗಿದ್ದಾನೆ ಅಪ್ಪ ತಂಗಿ ಅಕ್ಕ ಎಲ್ಲರ. ಚೆನಾಗಿದ್ದಾರೆ ನೀನ್ ಹೆಂಗೀದಿಯಾ.
ನಾನು ಚೆನ್ನಾಗಿದ್ದೀನಿ ನೋಡು. ನಮ್ಮ ಮನೆಯಲ್ಲಿ ಅಪ್ಪ ಅಮ್ಮ ಚೆನ್ನಾಗಿದ್ದಾರೆ ಅಣ್ಣ ಇಬ್ರು ಅಣ್ಣದಿರು. ಚೆನ್ನಾಗಿದ್ದಾರೆ. ಹ್ಮ.
ಹ್ಮ್.
ಹ್ಮ್ ಮತ್ತೇನ್ ಮಾಡ್ತ. ಸದ ಕಿರಣ ನೀನಿಗ.
ಈಗ ಅದೇ ಸುಮ್ನೆ ಖಾಲಿ ಇದ್ದೆ ಅದಕ್ಕ. ಕೆ ನಿನ್ಗ ಫೋನ್ ಮಾಡ್ದೆ.
ಹ್ಮ್ ಹ್ಮ್ ಕಾಫಿ ಆಯತಾ.
ಕಾಫಿ ಇಲ್ಲ ಹೊಟ್ಟೆ ಹಸತಿದ್ದೆ ರಾಜುಗೌಡ ಕಾಫಿ ಕುಡದಿಲ್ಲ ಏನು ಮಾಡಿಲ್ಲ.
ಹೌದ ಹೌದು ಹೊಟ್ಟೆ ಹಸಿತಿದೆ ಇನ್ ಇನ್ನನ್ ಮತ್ತೆ. ಈಗ ಟೈಮ್ ಅಂತ್ರು ಆರಾಗಿದೆ.
ಹಾ.
ಹೌದು ಆರಾಗಿದೆ ಇನ್ನೊಂದ್ಸನ್ನೊಂದ್ ಎರಡ್ ತ ಈಗ ಈಗ ಊಟ ಬಾಳ ಹೊಟ್ಟೆ ಹಸಿದಿದೆ ಅಂದ್ರೆ ಊಟ ಮಾಡ್ಬಿಡು ಈಗ.
ಈ ಊಟ ಮಾಡ್ಬೋದು ಇರ್ಲಿ ಉಂ. ಟೆನ್ ಮಿನಿಟ್ಸ್ ನಿನ್ ಜೊತೆ ಮಾತಾಡಿ.
ಹ್ಮ್ ಹ್ಮ್ ಆಯತ.
ಹಾ ಆಮೇಲೆ ಊಟ ಮಾಡ್ತ. ಮ ಅಪರೂಪ ಮತ್ತೆ ನೀ ಮತ್ತೆ ನೆಕ್ಸ್ಟ್ ನಾನ್ ಬಿಜಿ ಆದ್ರ ಕೆಲಸದಲ್ಲಿ ನಿನಿಗೆ.
ಹೌದೌದು ಅದೇ ಹಚ್ಚದ ಆಗಲ್ಲ ಹೌದು ಹೌದು ಹೌದೌದು ಮತ್ತೆ ಕಿರಣ ಮತ್ತೇನ್ ಮಾಡ್ತಾ ಇದೀಯ.
ಾ ನೀನೇ ಹೇಳ್ಬೇಕ್ ನೋಡು.
ಅಂದ್ರೆ ಕಾಲೇಜ್ ಕಾಲೇ.
ಹಾ ಕಾಲೇಜು ತುಂಬಾ ಚೆನ್ನಾಗಿದೆ.
ಕರು ಚಲೋ ಇದ್ದಾರಾ ನಿಮ್ ಕಡೆ ಶಿಕ್ಷಕರು.
ಏಯ್ ಶಿಕ್ಷಕರು ತುಂಬಾ ತುಂಬಾ ಒಳ್ಳೆಯವರಿದ್ದಾರೆ ತುಂಬಾ ಚೆನ್ನಾಗಿದ್ದಾರೆ.
ತುಂಬಾ ಪ್ರೋತ್ಸಾಹ ಮಾಡ್ತಾರೆ ಬೋಧನೆ ಕೊಡ್ತಾರೆ ಒಳ್ಳೆ ಚೆನ್ನಾಗ್ ಬೋಧನೆ ಮಾಡ್ತಾರೆ ಎಲ್ಲಾನೂ ಚೆನ್ನಾಗ್ ಬೋಧಿಸಿ ಚೆನ್ನಾಗ್ ಅರ್ಥೈಸಿ ನಮಗೆ ನಮ್ಮ ಜೀವನವನ್ನು ಹೆಂಗೆ ರೂಪಿಸಿಕೊಳ್ಳಬೇಕು ಎಂಬುದನ್ನು ಒಳ್ಳೆ ಮಾಹಿತಿಯನ್ನು ಸಮೇತ ಕೊಡ್ತಾರೆ
ಹೌದಾ ಹೌದ ಹೌದುೌದು ಹಾ ಹ ಮೆ
ಜಲ್ಲಿಿ
ಸೇರಿಕೊಂಡಿದ್ದ ಹೌದೌದು ಇರ್ಬೋದು ಇರ್ಬೋದು ಮತ್ತೆ ಕಿರಣ ಇದು ನಿಮ್ಮ ನಿಮ್ಮ ಕಡೆ ಏನೇನ್ ಬೆಳಿತಾರೆ ಅಂದ್ರೆ ಗಿಡ ಮರ ನಿಮ್ಮ ಕಾಲೇಜಿನ ಹೊಲದಲ್ಲಿ ಏನ ಹಾಕಿದ್ದೀರಾ ಮತ್ತ ವಾತಾವರಣ ಹೆಂಗರಾ
ವಾತಾವರಣ ಪರವಾಗಿಲ್ಲ ಒಳಚರಂಡಿ ವ್ಯವಸ್ಥೆಗಳನ್ನು ಸ್ವಲ್ಪ ನಿರ್ಮಿಸಬೇಕು
ಹಾ ಹಾ ಹಾ
ಒಂದ್ ಹತ್ರ ನಮ್ಮ್ ಮನೆ ಹತ್ರ ಒಂದು ನಿರ್ಮಿಸಬೇಕು ಅದನ್ನು ಬಿಟ್ಟು ಉಳದೆಲ್ಲರು ತುಂಬಾ ಚೆನ್ನಾಗಿದಾವವು
ಹಾ ಹಾ ಅಂದ್ರೆ ಚಲೋ ಚೆನ್ನಾಗಿದೆ ಅಂದತ ಹ ಹ ಮತ್ತೆ ಗಿಡ ಗಿಡ ಮರ
ತುಂಬಾ ಚೆನ್ನಾಗಿದ್ದಾವ ಎಲ್ಲಾ ಗೋಡಂಬಿ ಮರ ಬಾದಾಮಿ ಬಾದಾಮಿ ಗೋಡಂಬಿ ಇದೇ ತರಹದ ತುಂಬಾ ತರವಾದ ಹಣ್ಣುಗಳನ್ನು ಇರುವ ಅಕ್ಕಪಕ್ಕದಲ್ಲಿ ತೆಂಗು ಕಬ್ಬು ಮನೆ ಸರೌಂಡ ಮನೆ ಸುತ್ತ ತಲು ಮನೆ ಹಿಂದೆ ಮುಂದೆ ಎಲ್ಲಾನು ಹಾಕಿದ್ದೇವೆ
ಹೌದಾ
ಹೌದು
ಹಾ ಹ ಹ ಮತ್ತೆ ಮತ್ತೆ ಗಿಡ ಸಿಕ್ತವೆೆ ನಿಮ್ಮ್ ಅಂತಲ್ಲಿ
ಹಾ
ಗಿಡ ಗಿಡ ಗಿಡ ಆಯ್ತು ಮತ್ತೆ ಇದು ಹೂಗಳು ಸಿಗ್ತಾವ ನಿಮ್ಮ ಹೂವಿನ ಗಿಡಗಳು
ಹ ಹೂನ ಕುಚ್ಚಗಳ
ಹ್ಮ ಪುಷ್ಪಗಳು ಅದೇ ಪುಷ್ಪ.
ನಾವು ಸದ್ಯಕ್ಕೆ ಬೆಳೀತಿಲ್ಲ ಅದನ್ನ ಮುಂಚೆ ಸೇವಂತಿಗೆ ಅವನ್ನೆಲ್ಲ ತುಂಬಾ ಬೆಳೆದಿದ್ದೇವೆ ಸೇವಂತಿಗೆ
ಹಾ ಹಾ ಹಾ ಹೌದಾ ಮತ್ತೆ ವಾತಾವರಣ ಅಂದ್ರೆ ಮಳೆ ಬಿಸಿಲು ಹೆಂಗಿದೆ ನಿಮ್ ಕಡೆ
ನಮ್ಮದು ಚಂದ ಇದೆ ಮತ್ತು ಈ ವಾರದಲ್ಲಿ ಸ್ವಲ್ಪ ಮಳೆ ಉಂಟು
ಹಾ ಮಳೆ ಆಯ್ತುಂ
ಹ್ಮ್ ಸ್ವಲ್ಪ ಚಂದ ಆಯ್ತು ಮಳೆ ಇವಾಗ್ ಎಲ್ಲ ಕ್ಲೀನಿಗೆ ಬೇಸಾಯ ಮಾಡ್ಸಿದ್ದೇವೆ
ಹ್ಮ್ ಹ್ಮ್ ಹ್ಮ್ ಹ್ಮ್
ಅ ಹೂವಿಂದು ಹೂವಿನ್ ಅಂಟ್ ಆಗ್ಬೇಕು ಕೂ ಅಡಿಕೆ ಗಿಡ ಇಡಬೇಕು ತುಂಬಾ ತುಂಬಾ ಕೆಲಸ ಬಾಕಿಗಳು ಇದೆ ರಾಜಗೌಡ
ಹೌದೌದು ಮಾಡ್ಬೇಕು
ಕ್ರಿಯವಾಗಿ ಪೂರ್ಣಗೊಳಿಸಬೇಕು
ಹ್ಮ್ ಹ್ಮ್ ಹ್ಮ್ ಹೌದಾ ಹಾ ಚ ಮತ್ತೆ ಮಧ್ಯಾನೊಂತ್ಕಿರ
ಮತ್ತೆ ಏನಿಲ್ಲಾ ಅಣ್ಣ ಹೆಂಗಿದ್ದಾರೆ ಎಮ್ ಬಿ ಬಿ ಎಸ್ ಚೆನ್ನಾಗಿದೆ ಅಂತ
ಆ ಇದು ಅ ಕಾಂಪಿಟೇಷನ್ ಅಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾರೆ ಬ್ಯಾಂಕಿಂಗ್ ಎಕ್ಸಾಮು ಮತ್ತೆ ಇದು ಐ ಎ ಎಸ್, ಐ ಪಿ ಎಸ್ ಆಫೀಸರ್ ಅದೇ ಜನರಲ್ ನಾಲೆಜ್ ಬರುತ್ತಲ್ವಾ ಅಲ್ಲಿ
ಹಾ ಹಾ ಹಾ ಹಾ
ಎ ಸ್ವಲ್ಪ ಪ್ರಿಪ್ರೇಷನ್ ನಡೆಸಿದ್ದಾರೆ
ಹ್ಮ್ ಹ್ಮ್ ಆದ್ರೆ ವೈದ್ಯಕೀಯ ರಂಗದಲ್ಲಿ ತುಂಬಾ ಚೆನಾಗಿದೀವಿ ಎಲ್ಲ ಅವರ್ ಸೆಟಲ್ ಆಗ್ಬೋದಲ್ಲ ಮತ್ತೆ ಏನಕ್ಕೆ ರಿಸ್ಕು
ರಿಸ್ಕ್ ಏನೂ ಇಲ್ಲ ರಿಸ್ಕ್ ಏನಿಲ್ಲ ಅಂದ್ರೆ ಅವ್ರ್ದು ಅವ್ರ್ದು ಮ ತೆಲೆ ಹೆಂಗಿದೆ ಅಂದ್ರೆ ಓದ್ಬೇಕು ನಾನು
ಹಓ ಹ
ಪಾಪ ಅವ್ರು ಅವ್ರದ್ದ್ ಏನ್ ಮಾಡಕ್ ಅಂದ್ರೆ ಈಗ ಈಗ ಸರ್ಕ ಸರ್ ಸರ್ಕಾರದಲ್ಲಿ ಕೆಲಸ ಸಿಕ್ಕಿದೆ ಅವರಿಗೆ ಆಸ್ಪತ್ರೆಯಲ್ಲಿ ಸರ್ಕಾರ ಆಸ್ಪತ್ರೆಯಲ್ಲಿ ಕೆಲ್ಸ ಸಿಕ್ಕಿದೆ ಅಲ್ಲಿ ಅಂದ್ರೆ ಹೆಡ್ ಇದ್ದಾರೆ ಅವರು ಅಂದ್ರೆ ವೈದ್ಯಕೀಯ ವೈದ್ಯಕೀಯ ರಂಗದಲ್ಲಿ ಒಂದು ಮೂರ್ನಾಲ್ಕು ಮೂರ್ ನಾಲ್ಕು ಆಸ್ಪತ್ ಸ್ ಹೆಡ್ಡ್ರು ನಮ್ಮಣ್ಣವರು ಅಂದ್ರು ಅವ್ರಿಗೆ ರು ಅಂದ್ರರು ಸುಮ್ಮನೆ ಓದ್ಬೇಕು ಅಂದ್ರೆ ಆ ಬ್ಯಾಂಕ್ ಬ್ಯಾಂಕಿಂಗ್ ಎಂಪ್ಲಾಯ್ ಆಗ್ಬೇಕು ಅಂದ್ರೆ ಮ್ಯಾನೇಜರ್ ಆಗ್ಬೇಕು ಇಲ್ಲ ಅಂದ್ರೆ ಸ್ವಲ್ಪ ಐ ಎಸ್ ಐ ಪಿ ಎಸ್ ಪ್ಪ ಸರ್ ಆಗ್ಬೇಕುಲ ೇ ಅವ್ರಿಗೆ ಅಷ್ಟೇ ಅವ್ರದು ಅವ್ರದ್ದ ಇನ್ನ್ ಇಲ್ಲ ಅಂದ್ರೆ ಸ ಈಗ ಓದ ಹ್ರು ನಡೀ ಈಗ ೋದ್ರು ನಡೀತೆೆ ಬಿಟ್ಟರು ನಡೀುತ್ತೆ ಯಾಕಂದ್ರೆ ಓದಿ ಏನ್ರೆ ಕ್ಲಿಕ್ ಆಯ್ತಂದ್ರೆ ಅಲ್ಲಿ ಹೋಗ್ಬೋದು ಏನಾರ ಓದಿ ಏನಾರ ಅಂದ್ರೆ ಟ್ರೈ ಅಂದ್ರೆ ಒಂದ್ಸತಿ ಏನು ಪ್ರಯತ್ನ ಮಾಡುದ್ರು ಈಗ ಅದು ಆಗ್ಲಿಕ್ಕೆ ಈ ಅಂದ್ರೂ ಸೆಕೆಂಡ್ ಆಪ್ಷನ್ ಇಲ್ಲ ಇದೆ ಅಲ್ವಾ ಸರ್ಕಾರದ ಸರ್ಕಾರದ ನೌಕರಿನೇ ಇದೆ
ಹೌದೌದ ಹೌದು ಹ್ಮ್ ಮತ್ತೆ ಚೆನ್ನಾಗಿದ್ದಾರೆ ತಾನಿ ಇನ್ನ ಇನ್ನೊಬ್ಬ ಸಹೋದರರು ಹೇಗಿದ್ದಾರೆ
ಅವರು ಅವ್ರು ಇಂಜಿನಿಯರ್ ಇದಾರೆ ಅಂದ್ರೆ ವಾಟರ್ ನೆಟ್ವರ್ಕ್ ಅಂದ್ರೆ ನೀರ್ ನೀರ್ ನೀರಿನ ಪೈಪ್ಲೈನ್ ಇರುತ್ತಲ್ವಾ ದೊಡ್ಡ ದೊಡ್ಡ ಕಂಪನಿ ಕಂಪನಿ ಪೈಪ್ಲೈನ್ ಇತ್ತ ಲ್ಲ ಎಲ್ ಎ ಟ ಕಂಪನಿ ಗೊತ್ತಿದಾ
ಹೌದು ಗೊತ್ತಿದೆ
ದೊಡ್ಡ ದೊಡ್ಡ ಪೈಪ್ಲೈನ್ದು ನೆಟ್ವರ್ಕ್ ದ ಹೆ ದರುನು
ಹೌದಾ
ಸಿವಿಲ್ ಇಂಜಿನಿಯರ್ ಮಾಡಿದಾರಲ್ಲಾ ಅದಕ್ಕೆ ಅವರಿಗೆ ಹೆಡ್ ಪೋಸ್ಟ್ ಕೊಟ್ಟಿದ್ದಾರೆ
ಹಾ ಹಾ ಗೌರ್ಮೆಂಟಾ
ಏನಿಲ್ಲಾ ಅಂದ್ರೆ ಎಲ್ ಎನ್ ಟಿ ಕಂಪನಿ ಪ್ರೈವೇಟ್ ಲಿಮಿಟೆಡ್ ಅದು
ಹೌದಾ
ಕಂಪ್ನಿ ಅಂದ್ರೂ ಅಂದ್ರೆ ಸಂಬಳ ಕರೆಕ್ಟ್ ಕೊಡ್ ತಾರೆ ಅಂದ್ರೆ ಸರ್ಕಾರದ ಕಿಂತ ಒಂದು ಎರಡು ಎರಡರಿಂದ ಮೂರ್ ಸಾವಿರ ಕಮ್ಮಿ ಕಮ್ಮಿ ಇರುತ್ತೆ ಅಷ್ಟೇ ಅವ್ರಿಗೆ ಒಂದು ಒಂದು ನಲ್ವತ್ತರಿಂದ ನಲವತ್ತೈದು್ ಸಾವಿರ ಸಿಗುತ್ತೆ ತೇವ್ರರಿ ಇಂಜಿನಿಯರ್ ಇದ್ದವರಿಗೆ ಅಂದ್ರೆ ಸರ್ಕಾರದವರಿಗೆ ಸರ್ ಸರ್ಕಾರ ಸರ್ಕಾರ ಸರ್ಕಾರದ ಅಡಿಯಲ್ಲಿ ಕೆಲಸ ಮಾಡಿದ್ರೆ ಒಂದ್ ಐವತ್ತರಿಂದ ಐವತ್ತೈದು ಸಾವಿರ ಸಿಗುತ್ತೆ ಅವರ್ಗಷ್ಟೆ ಒಂದ್ ಐದರಿಂದ ಹತ್ ಸಾವಿರ ಅಷ್ಟೇ ಮಾಡ್ತಾರೆ ಅಂದ್ರೆ ಒಂದು ಐದ್ ವರ್ಷ್ ವರ್ಷ ಹತ್ತು ವರ್ಷ ಅ ಆದ ಅಂದ್ರೆ ಅವ್ರಿಗೆ ಇದು ಬರ್ಬೇಕಲ್ಲ ಎಕ್ಸ್ಪೀರಿಯೆನ್ಸ್ ಬರ್ಬೇಕಲ್ವಾ ಎಕ್ಸ್ಪೀರಿಯೆನ್ಸ್ ಬಂತಂದ್ರೆ ಅವಾಗ ಅವರು ಸಂಬಳವನ್ನು ಹೆಚ್ಚಿಗೆ ಮಾಡ್ತಾರೆ ಮತ್ತೆ ನಿಮ್ಮ ಅಣ್ಣವ್ರು ನಿಮ್ಮ ಅಣ್ಣವ್ರ ಏನ್ ಮಾಡ್ ತ
ನಮ್ಮ ಸಹೋದರರು ಇವಾಗ ಹೈದ್ರಾಬಾದ್ಗೆ ತೆರಳ್ತಾರ ಹ್ಮ್ ಅದೇ ಬ್ಯಾಂಕಿಂಗ್ ನೌಕರಿಗೆ ಅವರು ಪ್ರಿಪರೇಷನ್ ಮಾಡಲು ಹೊರಟಿದ್ದಾರೆ
ಹೌದೌದು ಅಂದ್ರೆ ಓದಿ ಸತಿ ಪಾಸ್ ಆಗ್ಬೇಕಂತ ಅಂದ್ರೆ ಅಂದ್ರೆ ಅವ್ರದ್ ಎಲ್ಲಾ ಡ ಡಿಗ್ರಿ ಮುಗ್ದಿದೆ ಅವ್ರದು
ಮುಗಿದಿದೆ ಹೌದು ಇವಾಗ ಈ ಮಂತ್ ಅಲ್ಲಿ ಮುಗಿದಿದೆ
ಹೌದು ಏನ್ ಏನಿತ್ತು ಅವರು ಅವ್ರು ಏನ್ ಮಾಡಿದ್ರು
ಅದೇ ಹಾರ್ಟಿಕಲ್ಚರ್ ಮಾಡಿ ಬಾಗಲಕೋಟೆ ಯೂನಿವರ್ಸಿಟಿಯಲ್ಲಿ ಮಹಾವಿದ್ಯಾಲಯಲ್ಲಿ ಹೌದು ತೋಟಗಾರಿಕೆ ತೋಟಗಾರಿಕೆ ಬಾಗಲಕೋಟೆಯಲ್ಲಿ ಸಕ್ರಿಯವಾಗಿ ಪೂರ್ಣಗೊಳಿಸಿ ಈಗ ತೆರಳಿದ್ದಾರೆ ಮ
ಹಾ ಹೈದ್ರಾಬ್ ಹೌದಾ ಹಾ ಹಾ ಅಂದ್ರೆ ಚುಲೋನೆ ಕೆಲ್ಸ ಚುಲೋನೆ ಮಾಡಿದ್ದಾರೆ ನಿಮ್ಮಣ್ಣೋರು
ಹ್ಮ್ ಹ್ಮ್ ಹ್ಮ್
ಊಟ ಊಟ ಯಾವಾಗ ಮಾಡ್ತೀರಾ ನೀವು
ತುಂಬಾ ಹೊಟ್ಟೆ ಹಸಿತಿದೆ ರಾಜುಗೌಡ ಅದೇ ನಿನ್ ಜೊತೆ ಮಾತಾಡಿ. ಜೊತೆ ಮಾತಾಡಿ ಆಮೇಲೆ ಊಟ ಮಾಡೋಣ ಅಂತ.
ಹೌದು ಅದಕ್ಕೆ ಅದೇ ಇನ್ನೊಂದ ಈಗ ಆರಾಗಿದೆ ಹ್ಮ್ ಹ್ಮ್ ಆರಾಗಿ ಒಂದ್. ಇಪ್ಪತ್ತ ನಿಮಿಷಕ್ಕೆ ಮಾ ಮಾಡಕತ್ತೆ.
ಆರು ಒ ಟ್ವೆಂಟಿ. ಅಂದ್ರೆ ಒಂದ್ ಇಪ್ಪತ್ತು ನಿಮಿಷಗಳ ತದ ನಂತರ ಮಾಡ್ಲಾ ನಿನಗೆ.
ಹ್ಮ್ ಆಯ್ತಾಯ್ತು ಮಾಡ ಮಾಡ ಆಯ್ತಾಯ್ತು ಆಯ್ತು ಕಿರಣ ಆಮೇಲೆ ಅಚತಿನ್ ತೋ ನಿಂಗ್ ಹ ಇಡುಡು.